ಹೆಂಗತ ಹಲೋ
ಹಲೋ
ಹ್ಮ್ ಏನಿಲ್ಲೋವಾ ಕೂತಿದ್ದೆ
ಅಗೆ
ಅಡುಗೆ ಮಾಡಿ ನಿಮ್ಮಗಡಿಗೆ
ನಾನು ಮಾಡಿದೆ ಚಪಾತಿ ಪಲ್ಲೆ ಅಣ ಸಾರ್ ಹೆಸರು ಕಾರ್
ಹ್ಮಞ
ಸಬನ್ ಪಲ್ಯ ಮಾಡಿದ್ದೆ ಹಂಗಾರ ಅವ್ರಲ್ಲ ನಾನು ಮುಂದೆಕ್ಕನ
ಹ್ಮ್ ಊಟಿನ ಎಲ್ಲ ನಂಗ ಆಯ್ತು
ಇಲ್ಲ
ಹ್ಮ್
ಇವತ್ತು ಕಾರಣ ಸರಿಲ್ಲ ಹ್ಯಾಂಗಯ ನೀ ಮಲೆ
ಕಾರಣ ಮಸ್ತ ಆಯತ್ಲ
ಹಮ್
ಎಲ್ಲಾರೂ ನಿನ್ನೆ ಮಾಡ್ಯಾರ ಇವತ್ ನಮ್ಮಲ್ಲಿ ಪೇಶಿಯಲ್ ಬಾರಿ ಚೆಂದ ಆಯ್ತ
ಹ್ಮ್
ಹ್ಮ
ಹೌ ಸರಿ ಆಡ್ಕೊ್ ಬರ್ತಾರ್ತಾರಲ ಏಂತ ಯಾವ್ದ್ ಬೆಳಿ ಬಂದೈತೆ
ಹ್ಮ್ ಆ ಕಡೆ ಹೋದ್ವ ಅವ್ರು ನೋಡ್ಲಲ್ ನಾನು ಈ ಕಡೆ ಬಂದೆ ಹಂಗ ಎದ್ದು ಅಲ್ಲಿ ಹೆಣ ಮಕ್ಳು ಇರ್ತಾರ ಕೇಳಿಲ್ಲ ನಾನ ಅವ್ರಗಿನ
ಹ್ಮ್ ಹ್ಮ್
ಯಾವ್ದು ಬಂದೈತಿ ಅನ್ನೋದು ಗೊತ್ತಾಗಿಲ್ಲ ನನ್ಗ
ಮತ್ತ ಯಾರಕ್ಕೆ ಬೋತಂದ
ಅೂ ಕುಲ್ಕರ್ಣಿಯರು ಎರಡು ಗೌಡರು ಎರಡು ಹತ್ತೇ ಬಿಟ್ಟಿರ್ತಾರ
ಹ್ಮ್
ಅವೇ ಒಂದ್ ಯಾವ್ದ್ ಮುಂದ್ ಬರ್ತೈತಿ ಯಾವ್ದ ಮುಂದ್ ಅನ್ನದು
ಹ್ಮ ಹ್ಮ್
ಹಿಂದ ಮುಂದೆ ಹಿಂಗ ಒಂದ್ ಒಂದ್ ಹಿಂಗ್ ಹಕ್ಕವಲ್ಲ ಅದ್ರ ಹೆಸರನಾಗ ಹೆಸರ್ ಬರ್ದಿರ್ತರ್ ಕಾಣಂತತಿ
ಹ್ಮ್ ಹ್ಮ್ ಹ್ಮ್
ಕರಿ ಬಿಡಿ ಅತ್ ಹೇಳಿ ಹಿಂಗ ಇದು ಮಾಡಿರ್ತಾರ ಒಂದೊಂದು ಕ್ಯಾಂಪ್ ಕರೀದ್ ಬತ್ತಂದ್ರ ಸುರೂಪ ನನಗೆ ಗೊತ್ತಾ ಕೆಂಪ್ ಬಂದ್ರ ಗೋದಿ ಹತ್ತ ಬಿಳಿದ್ ಬಂದ್ರೆ ಜೋಳ ಹಿಂಗಿರ್ತತಿ ಅದ್ರ ಮೇಲೆ ತಿಕ್ಕೋಬೋದು
ಹ
ಅದು ಕರೆ ಆಯ್ತಲ್ಲ
ಹು ಕರೆ ಆತದಲ್ಲ ಕರೆ ಆತದ
ಹಾನಗೆ ಆಯ್ತು
ಹಾಂ ಹಂಗ ತಿಳ್ಕೊಡಂಗ ಆಕೈತ್ ಮತ್ ಅದು ಹಂಗ್ ಮಳಿನ ಹಂಗ ಇರ್ತ ಅದು ಅದು ಅದ್ರ ಅದ್ರ ಮೇಗಾ ಅದು ಬರ್ತಾವ್
ಹ್ಮ್ ಹ್ಮ್
ಹ ಅದೇ ಗೊತ್ತು
ಅದನ್ ನೋಡೇ ಬಿಡ್ತಾರೆ ಮ್ಯಾಗ
ಹಾ
ಹ್ಮ ನೀವೇನು ಬಿತಾರೆ ಬೆಳಿತೀರಿ
ಹಾಂ
ನೀವನ್ ಬಿತೀರಾ ಅಂದೇ
ನಾವು ಜೋಳ ಬಿತ್ತಬೇಕು ಅಂತ ಮಾಡೀವಿ
ಹ್ಮ್ ಹ್ಮ್
ಜೋಳ ಹಾಕಬೇಕು ಇವತ್ತು ಅಷ್ಟೇ ಹಂಗ್ ಮಾಡಿಯವ್ವ
ಹ್ಮ್
ನಿಮ್ಮರೀ ಕರಣಿ
ಈ ಕಡೆ ಏನಿಲ್ಲ ಈ ಕಡೆ ಅದೇ ವ್ರತ ಮಾಡ
ಆಥ ಮಾಡೋದು ಅದು ಒಂಥರ ನಿಮ್ಮದು ಬೇರೆ
ಮಾಡಿದ್ಯಾ ಆವ ಹೋಗಿ ಎಲ್ಲ ಸಂತಿತಂದ
ಹ
ಮೊದ್ಲ ಒಂತ ಟಾಟಾ ಅದ್ರಾಗ ಮಾನ್ಕಾಯಿ ತರ್ಬೇಕ
ತರ್ತಾರ ನಾವ್ ಒಟ್ ಒಟ್ ಹತ್ ಈವಾಗ ಮತ್ತೆ ಅಂದ್ರೆ ಅಲ್ಲಿ ಬಂದಿದ್ದ್ ಹೆಣ್ಣ್ಮಕ್ಳಿಗೆ ಹುಡಿ ತುಂಬುದಮ್ಮ ಆನ್ ಕೈ ಮತ್ ಗೋಧಿಲಿ
ಮಾಯನ್ಕಾಯಿಲಿ ಹೋಳಿದೆನ್ ಏನದನು
ಇಲ್ಲ ಪೂರಾ ಪೂರಾನೇ ಒಂದಂದ ಬಾಕ್ ಬೇಕು ಎಕ್ಸ್ಟಾ ಅಂದ್ರೆ ನಾವು ಹೆಣ್ಣ್ಮಕ್ಳ ಉಡಿ ತುಂಬತೇವ ಅಂದ್ರೆ ಎಕ್ಸ್ಟ್ರಾ ಯುಯಿ
ಎಕ್ಸ್ಟ್ರಾ ತಕೊಳೋದ ಅಲ್ಲಿ ಒಂದು ಇಡಕ್ಕ
ಮತ್ ಒಂದ್ ಇಡಬೇಕು ಅಲ್ಲಿ ಅದನ್ನೇ ಉಡಿ
ಇಲ್ಲಿ ನಿಂಬಿಕಾಯಿ ಇರ್ತದ ಬಾಳೆಹಣ್ಣ ನಿಂಬೆಹಣ್ಣ ಮಾಡ್ತಾರ
ಹಂಗ ಅದು ಈ ಫುಡಿಹಗಟ್ಟ ಮಾವಿನಕಾಯಿ ಬೆರೆದು ತರ
ಒಂದೊಂದು ಪೂಜೆಕ ಒಂದೊಂದು ಇದು ಇರ್ಬೇಕು ಹಂಗ ಅಂದ್ರೆ
ದಾರ್ ಸಿಗ್ತದ ಅದು ದಾರ ತಂದು ಅದಾರಮ್ಮ ಅರ್ಶ್ಣ ನೀರ ಹೊಂಡ ಹೋದೆೇ ಇವ್ರ ಬ ಹೋಗಾನ
ಇಬರು ಕೂಡೆ ಹೋಗಿದ್ರನು
ಹ್ಮ್ ಇಲ್ಲೇ ಐತಿ ಬರಂದ ಬರ್ಲ ನಾವ ಹೋಗೋಟ್ಲೆ ಪುಜೆ ಮಾಡಾತಿದ್
ಹ
ಅಕಿಂದ ಆಗನ ನಾ ಮಾಡ್ದೆ ಆಕಿನ್ನ ಹುಡಿ ತುಂಬಿದ್ಲು ಕುಂಕಮ ಅ ಹಚ್ಚುದು ಅದ ಒಂದ ಮಾನ್ಕ ಕೈ ಅಂದ್ರ ಸಾಕಿ ಅವ ಹಾಕೋರ ಇನ್ ಜಂಪರ್ ಪೀಸ್ ನ ಹಾಕ್ತಾರ
ಹಾ
ನಾವು ಒಂದ್ ಒಯ್ದಿದೆ ಎಕ್ಸ್ಟ್ರಾ ಒಬ್ಬ ಒಬ್ರ ತುಂಬ್ರಕ್ ಒಬ್ಬೇಕ್ ನ ಇಲ್ ನಾವ ಇದ್ದಾಗ
ಹಾ
ಸುತ್ತಿ ಪೂಜೆ ಮಾಡೋದೆಲ್ಲಾ ಪೂಜೆ ಮಾಡಿ ಮದ ಕೈ ಮತ್ತ ಹುರಿ ಆ ದೇವರಿಗೆ ಗಿಡುಕ ಇಡುದು ಗಿಡು ತುಂಬಾಾಗ ಅದು ಅದ್ಮೇಲೆ ಅದು ದಾರ ತಗೊಂಡ್ ಸುತ್ತುದು ಸುತ್ತಾರ ಐದ್ ಸಕ್ತಾರ ಏಳ ಸತಾರ ಒಂಬತ್ ಅಂದ್ರೆ ಅದ್ರ ಅಕ್ ಏನ್ ಗೊತ್ತ ಯಾಕ ಅದ ಪೂಜೆ ಮಾಡತಾರ ಅಂದ್ರೆ ಏಳ್ ಜನ್ಮ ನು ಗಂಡ ನನ್ ಅವನೇ ಸಿಗ್ಲತ್ತ
ಕೊ ತೆ ನೋಡವಳಗೆ ಹ್ಮ್
ಅದ್ರ ಅರ್ಥ ಹಂಗ ಆತದೆ
ಹ್ಮ್
ಸಾವಿತ್ರಿ ಇದ್ಲಲ್ಲಾ ಅಕಿ ಗಂಡನ ಯಮ್ಮನಿಂದ ಹೊಳೆ ತಂದ್ಲಲ್ಲಾ ಆಕಿಂತ ಬರ್ತಾ ಇದೆ ಆಕ್ಚುಲಿ
ಸತ್ಯ ಸಾವಿತ್ರಿ
ಹತ್ತಾಯದು
ಹ್ಮ್ ಬರಬರಿ ಚಲೋ ಮಾಡೋ ಬರ್ತ ಇಲ್ಲಾನ ಬಂದ ಮೊಬೈಲ್ ಮಾಡಿದ್ದು ಅಂದ್ರೆ ನೀ ಏನು ಇಟ್ಟಿಲ್ಲ
ನಾ ಪಟ್ಟ ತಗದು ಬಿಡ ಒಂದ ಎಡ್ ತಗದಾನ
ಯೇಟರ್ಸ್ ವಂದ ದಿನ ಬಂದ ಇಲ್ಲಿ ನಿ ನಚಾಲ ಪನ್ ಇದು ಮಿಂದ
ಹ ಇಡಂಗಗೆ ಎಲ್ಲ ಇವತ್ ಇಟ್ಟ ಬಂದಿಲ್ಲನು
ಇಲ್ಲ
ಬಡ್ಡ ತಯತಿದೆ
ಹೌದ ನ ಬಂದಿಲ್ಲ ಹಂಗ ಅಂದ್ರ ಬರಾತಿಲ್ಲ ನೋಡಿ
ನೀನ್ ನಂಬರ್ ಸೇವ್ ಮಾಡಿಲ
ಹ್ಮ ನಂಗ್ ಅದೆಲ್ಲ ಹೆಂಗ್ ಗೊತ್ತು
ಅದ ಹಂಗೆ ಬರ್ತಲ್ಲ ಹಗೆ ಹಸ್ತೀನಾನಾ
ಹಾ ಮಾಡಿಲ್ಲ ಅದಿಕ್ಕೆ ಬರಲ್ಲ ನೀ ನೋಡಂಗೂ ಇಲ್ಲ ಬರಂಗ ಇಲ್ಲ ಅದಕ್ಕೆ ಅನ್ಕೊಂಡಿನ ಏನ್ ಹೇಳ್ತಿರಂತ
ಹಾಕಿನಿ ನಂ ನೆನ್ಪೆ ಇಲ್ಲದು ಈ ನಂಬರ್ ಮ್ಯಾಗ ಐತಿ ಆ ನಂಬರ್ ಮ್ಯಾಗ ಐತಿತೆ
ಹ್ಮ್ ಅದಗ ಬಂದಿಲ್ಲದು ನೋಡ್ಬೇಕಂತನಿ
ಅದಕ್ಕೆ ಹಾಯ್ತ್ ಕಸಿನ ಮ ಅಮ್ಮ ಅತಿದ್ದಿದ್ದ ಹ್ಮ್ ನೆನಪೆ ಇಲ್ಲ ಹಂಗ ಸಂಬರಐತ ಅಂದ್ರೆ
ದು ಇದಾಗಿಲ್ಲ ನಿನಗ
ಹ್ಮ್
ಹ್ಮ್ಮ್
ಹ್ಮ್
ನನ್ಕೂ ಗಂದಿಲ್ಲ ಸೇವ್ ಮಾಡ ನಾವಬರ್ಬೇಕು ಅದ್ ನಂಬರ್ ತಗಿಬೇಕ ಹೆಂಗರ ಅದ ಯಾರ್ ಕಡೆ ಐತಿ
ಬಾ ಏ ಬಂದ ಆಗೈತ್ ಅದು ಬಂದ ಆಗಿರದ್ಕೆ ಬೇರೆ ತಗೊಂಡಿ
ಹ್ಮ್
ಬಂದಗತ ಚೆನ್ನಲ್ಲ
ಶಜ ಅಂತಿಲ್ಲ ಏನೂ ಬಂದಿಲ್ಲ
ನಗೆದನ್ನ ಕಲಿಯಾಗೈಲ್ಲಲ್ಲ ನಾ ಅದ್ಕ ಕಳ್ಸಿದ ಮೊನ್ನೆ ನಂದು ರಿಚಾರ್ಜ್ ಆದಾಗ ಮಂಗಗಳ ಕಳ್ಸರ ಕಸರ ಗೌಡ್ಯ ಕಸರ
ಹ್ಮ
ವಾಚಕ ಮಾಡಿದ್ರ ಬ ಹಾಂಗ್ ಮಾಡಿದ ನನಗ ತಲೆ ಆಗಿಲ್ಲಾ ನೀನ್ ನಂಬರ್ ಬೇರೆ ಬೇಕ ಈಗ ಸಾಕ ಮಾಡಿದ್ರ ಬರ್ತವ ಹ್ಮ
ಹ್ಮ್ ಅದೇ ತಿಿನಂದೇ ಬಂದಿ ದ
ಹ್ಮ ನಾ ಎ್ದ ಮಾಡಣ
ಹಾ ಹೋಳ್ಗಿ ಮಾಡಿವ್ ಅವ್ವ ನಾವು
ಹ್ಮ್ ಹ್ಮ್
ಬಾರಿಗತ್ತ ಮಂಗ್ಳ ಹಳಗೆ
ಯಾರ್ ಮಾಡ್ಯಾರ
ನೀ
ಹ ಜನಂದ
ಬಾರಿ ಈಗ ಮಮ್ಮಿ ಆಡು ಹಳ್ಗೊಂಡ ಆತ್ತ
ಹ್ಮ್
ಬಾರಿ ಆಗ್ಯಾವ ನೋಡ್ ಮಮ್ಮಿ ಇವತ್ ಹೋಳ್ಗೆ ಎರಡು ಹೋಳ್ಗೆ ಉಂಡ್ಯಾನ್ ನ ಅನ್ನಾಕತ್ತಾಳ ಸಲ ಹೇಳಡಂತೀನಿ ಅದನ
ಿನಾ
ಓ ನನ್ಗ ಯಾಕ ನಿನ್ನೆ ಚಂದಾಗಿ ಹೋಳ್ಗೆಿ ಮಾಡ್ಬೇಕ ಅನ್ಕೊಂಡಿದ್ದ್ಯಾ ಅನ್ಕೋಟೆ ಹೆಂಗಗನ ಬ್ಯಾಡ ಏನ್ ಮಾಡ್ಲೇವ ಅಂದೆ ಆಕಿ ಈಸ್ ಭಾನತ್ ಪೂರ್ತಿ ಕೊಟ್ಟೆ
ಹ್ಮ್
ನಾನು ಹಾಕಿದ್ದೆ ಮಾತ್ಯಾಕ್ ಸುಮ್ನೆ ಉಣ್ಣಾಕ್ ಬೇಕಲ್ಲ ಮತ್ತ್
ಹ್ಮ್ ಹ
ಮತ್ತ್ ನಾಯಸಾಕಿ ಮಾಡಿದೆೆ ದೀಪಾವಳಿ ಬರ್ಲಿಲ್ಲತ್ತ ಚಂದ್ ಆಗಿಲಕ್ಕಿ ಬರೆ ಕಡಿಮ್ ಮಾಡಲ್ ಆಕಿ ಚಂದ್ ಆಗಿಲ್ ಅಕ್ಕಿದು
ಹ್ಮ್ ಹ್ಮ್
ಏನೋ ಒಂದು ವೆಂಟ್ ಮಾಡಿಲ್ಲತ್ತ ಹರಿಯಕತ್ತತ್ತ ಹಂಗೇನನು ಆತತ್ತ ನಾನ ಒಂದು ಹೋಳಿಗೆ ಹರ್ದಿಲ್ಲ ಅತ್ ಹತ್ತ ಹದನೈದ ಹೋಳ್ಗಿ ಮಾಡಿ ಕರೆ ಆಟ ಮಾಡನ್ ಕಡೆ
ಹ್ಮ್
ಮಟ ಉಣದು ಅಜ್ಜಲ್ಲ ನಮ್ನೆ
ಹ್ಮ್
ತಗ್ಯವ ಗೊತ್ತಿಲ್ಲ ನಿರ್ಸವ್ರಗಂತರ್ಬೇಕು ನಮ್ಗೆಷ್ಟ ಬೇಕಲ್ಲ ನಾವ ಯ ಮೂರ್ ಉಂಡಿ ಯಾಕೆ ಎರಡು ಗಂಟೆ ಆಯ್ತ ಹದು
ಹ್ಮ್
ಹಾ ಹ ಮೂವಾರ ಮೂವಕಲ್ಲ ಗಡಿರು ಏ ಗಣೇಶ್ ಮೂವತೈದ ಆರ್ ಐವತ್ತೈತದ
ಹಾ ಅತ್
ಹಲೋ ಹ್ಮ್
ಕೊಟ್ಟಾಯತೆ ನಂದ
ಇಲ್ಲ
ಹ್ಮ್
ನೀನ್ ಆ ಕಡೆ ಮಾತಾಡದು
ಗಿರ್ನಿಗೆ ರೊಕ್ಕ ಕೊಟ್ಟಿದಲ ಅಕಿ ಮದ್ಯಾನ ದಾಗ ಗಿರ್ನಿಗೆ ಹೋಗಿದ್ದೆವು ಚಿಲ್ಲಾರ ಇದ್ದಿದ್ದಿಲ್ಲಾ ಅಕಿ ನೂರು ರೂಪಾಯಿ ಕೊಡೋಣ ಅದ್ರಾಗಿ ಯಾಡು ಮುರ್ಕೊಂಡಿದ್ದಾವ
ಹ್ಮ್ ಹ್ಮ್ ಹ್ಮ್
ಹ ಹ್ಮ ಹಾ ಹ
ಕಲ್ಸಿದ್ದೇನ ಯಾಟ್ಕಿಂದ
ನೀ ಏನು ಹೇಳಿದಲ ಅಕಿ
ಏ ಹೇಳ ಹೇಳ
ಏನ ಹೇಳಿದಲ್ಲ ಅದ್ರ ಬಗ್ಗೆ ಏನ ಕೇಳಿಲ್ಲ ಹೇಳಿಲ್ಲ
ಹೇಳನಿ ರಿಪೇರಿ ಮಾಡಕ್ಕ ಇಬ್ಬರು ಬರ್ತಾರ ಹುಡಗ್ಯಾರ್ ಜಾರಿಯಾರ ಹೇಳ್ ಮಾಡಸು ಒಂದ ಹದಿನೈದು ದಿನ ನಿದ್ದೇಕೆಡ್ಸಿದಿಯ ರೂಮ್ ಇಡ್ಕೊಂಡಿದ್ ಇರತರ ಆಯ್ತ ಅಂದೆ
ಹ್ಮ
ನೋ ಬತಿನ ಮತ್ತ್
ಅಲ್ಲೇ ಇದು ಸರ್ಟಿಫಿಕೇಟ್ ಬಂದಿಂದ
ಹ್ಮ ನಡಿತೇತಿ ಮತ್ತ್ ಈಗ ರೆಪೇರ್ ಮಾಡಿ ಎಂಟ್ರಿ ತಗೋತಾರ ಆಮೇಲೆ ಡಾಕ್ಯುಮೆಂಟ್ ಕೊಡ್ತಾರಾ
ಆತ ಇಡು ಮತ್ತ್ ಹಚ್ಚತನಿ ಅಂತ
ಹಾ
ನಾ ಹಚ್ಬೇಕು ಹಳ್ಳಿಗೆ ಹಚ್ಚನತ್ತ ಊಟಾ ಇನ ಇಲ್ಲ
ಇಲ್ಲ ಮಾಡಬೇಕು
ಹ್ಮ್ ಹ್ಮ್